ಹಾಂ
ಏನ್ ಮಾಡ್ತಿದ್ದಿ.
ಏನ್ ನೋಡವ್ವ ಮನೆಕಂಡಿನ್ ನಾನ್ ಮುತ್ತಿಟ್
ಹಾ ಏನ್ ಸಮಾಚಾರ
ಏನ್ ಇಲ್ಲ ಇನ್ನ ಮೆಸೇಜ್ ಮಾಡ್ತಾಳ ಮಲ್ಕ್
ಹ್ಮ ಇನ್ನು ಮಾಡ್ತಿಲ್ಲ.
ಹ್ಮ್ ಬಕ್ರೀದ್ಗ್ ಯಾವತ್ ರಜಾ ಗುರುವಾರನ ಶುಕ್ರವಾರನ?
ಹುರುವಾರ
ಹಾ
ಗುರುವಾರ
ಹಾ ನಮ್ ಅಪ್ಪ ಬತ್ನಿ ಅಂತ ಅದಕ್ಕೆ ಕೇಳ್ದೆ. ಹಾ
ಟೈಮಲ್ರಿ
ಅವ ಏನ್ ಹೇಳತನ್ ಪಾಪ್ ಅವ್ನು ಅದ್ನೇ ಹೇಳಿದ್ದು ಅಲ್ಲಿ ಒಂದು ಚಿಕ್ಕುದ್ ಗಡ್ಡೆ ಆದಂಗ್ ಆಗೇತೆ ಬ್ರೋ. ಅದಕ್ಕೆ ಪೈನ್ ಬರುತ್ತೆ ಲೆಗ್ ಅಂತಂದ ಲೆಗ್ ಅಷ್ಟೆ ಅಲ್ಲ ಬ್ರೋ ಕೈನುೂ ನೋವ್ ಬತೈತೆ ಅಂದೆ. ಹಲೋ ಹಲೋ ಹಾ
ಹಾ
ಹ ಅದಕ್ಕೆ ಒಂದ್ಸತಿ ಬ್ಲಡ್ ಚೆಕ್ ಮಾಡಸ್ರಿ ಬ್ಲಡ್ ಚೆಕ್ ಮಾಡ್ಸ್ ಸೊ ಆಮೇಲೆ ನೋಡ್ಕೋಣನ ಎಮ್ ಆರ್ ಐದು ಅಂತಂದ.
ಅಯ್ ಹ್ಮ್
ಸರಿ ಆಯ್ತು ಬರ್ದ್ ಕಳ್ಸು ಚೆಕ್ ಮಾಡಿಸ್ತೀನಿ ಅಂತಂದೆ ನೋಡ್ಕಂಡ್ರ ಆಯ್ತು ಮತ್ತನ್
ಕಳ್ಸಿದ್ರ
ಇಲ್ಲ ಕಳಸ್ತೀನಿ ಅಂದ ನಮ್ ಚಳಕರೆ ಹೋಗ್ತಾ ಇದ್ದೀನಿ ನಾನು ಎಂ ಆರ್ ಐ ಮಾಡಿಸ್ಬೇಕು ನಂಗು ಯಾಕೊ ತಲೆ ಸುತ್ ಬರ್ತೈ ತೆಳ್ ಪದೇ ಪದೇ ನಾನು ಫುಲ್ ಬಾಡಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತಂದ ಎಲ್ ಮಾಡುಸ್ತೀಯ ಅಂದೆ
ಹ್ಮ್
ಅಲ್ಲೇ ಬೆಂಗ್ಳೂರ್ಗೆ ಬರ್ತೀನಿ ಯಾದಾರ ಗೌರ್ಮೆಂಟ್ ಹಾಸ್ಪಿಟ್ಲುಗೆ ಮಾಡಿಸ್ತೀನಿ ಎಮ್ ಆರ್ ಐ ಅಂತಂದ
ಉಮ್
ಐ ಇರ್ತವಂತೆ ಮಾಡಲ್ವಂತೆ ಇವ್ರ್ ಡಾಕ್ಟ್ರುಗಳು
ಹ್ಮ್
ಹ ಅದಕ್ಕೆ ನೋಡು ಅಲ್ಲಾರು ನಾ ಇದ್ರೆ ಯಾವ ನ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಟ್ರೈ ಮಾಡು ಆದಷ್ಟುನು ಅಂತಂದ್ ಈಗ ಬರೇ ಒಂದ್ ಬರೀ ಲೆಗ್ಗಿಂದ ಒಂದ್ ಮಾಡ್ಸಿದ್ರೆ ನಿಮ ಕೈದ್ ಮಾಡ್ಸಕ್ ಸಪರೇಟ್ ದುಡ್ಡು ಕೊಡ್ಬೇಕು ಕಾಲಿಗ್ ಸಪರೇಟ್ ಕೊಡ್ಬೇಕು. ಎಂ ಆರ್ ಐ ಮಾಡ್ಸಕ್ಕೆ ಅವರು ಮಾಡೋದ ಮಾತ್ರ ಒಂದೇ ಪಾರ್ಟ್ ಮಾಡೋದು ಇವಾಗ ಹಿಪ್ ಅಂದ್ರೆ ಹಿಪ್ ಅಷ್ಟೇ ಮಾಡ್ತಾರೆ. ಶೋಲ್ಡರ್ ಅಂದ್ರೆ ಶೋಲ್ಡರ್ ಅಷ್ಟೇ ಮಾಡ್ ತ್ತರೆ
ಹ್ಮ್
ಕ್ಕೇ ನೋಡು ಆದಷ್ಟು ಟ್ರೈ ಮಾ ಫುಲ್ ಬಾಡಿ ಸ್ಕ್ಯಾನ್ ಮಾಡ್ಸಕ್ಕೆ ಟ್ರೈ ಮಾಡು ಎಂ ಆರ್ ಐ ಮಾಡ್ಸಕ್ಕೆ
ಆ
ಮಾಡಸೋಕ್ ಹೋಗ್ಬೇಡ ಬಇವಾಗ ಇಲ್ಲಿ ಎಲ್ಲೂ ಫಾಲ್ಟ್ ಇಲ್ಲ ಅಂದ್ರೆ ಇವಾಗ ಕಾಲಾಗೆ ಅದು ಹಿಪ್ ಅಷ್ಟೇ ಪ್ರಾಬ್ಲಮ್ ಇರಲ್ಲ ಈಗ ಮುಂದೆ ಎಲ್ಲಾದ್ರು ಮುಂದೆಲ್ ಪ್ರಾಬ್ಲಮ್ ಇದ್ರೂ ಗೊತ್ತಾಗುತ್ತೆ. ಆ ಕೈ ಅದು ಕೈದು ಮತ್ತೆ ಹಿಪ್ಗೆ ಒಂದು ನರ್ವು ಅಟ್ಯಾಚ್ ಇರುತ್ತಂತೆ ಇದ್ ಇದು ಶೋಲ್ಡರ್ ಇಂದ ಹಿಪ್ ಪಿಗೆ ಹಾ ನರ್ವ್ ಪ್ರಾಬ್ಲಮ್ ಇದ್ರೂನು ಗೊತ್ತಾಗ ತ್ತೆ ಎಮ್ ಆರ್ ಐಗೆ ಫುಲ್ ಬಾಡಿ ಸ್ಕ್ಯಾನ್ ಮಾಡ್ಸು ನೀನು ಅಂತ ಅಂದ.
ಹ್ಮ್
ಬರ ಹಿಪ್ಪೊಂದೇ ಮಾಡ್ಸಕ್ ಹೋಗ್ಲೆ ಬೇಡ ವೇಸ್ಟ್ ಆಗತ್ತೆ ಸುಮ್ನೆ.
ಹ್ಮ
ಅಂತ ಹೇಳ್ದ ಏನ್ ರೀಸನ್ಗ್ ಬಂದೈತ್ ಬ್ರೋ ಇದು ಅಂತಂದೆ
ಹ್ಮ
ಅ ಅ ಅದ್ ಏನಕ್ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ ಬ್ರೋ ಅದ್ನೆಲ್ಲನ ಒನ್ ಒಬ್ಬೊಬ್ರು ಬಾಡಿ ಮೇಲ್ ಡಿಪೆಂಡ್ ಆಗುತ್ತೆ. ಒಂದ್ಸತಿ ಬೈಕಗ ಬಿದ್ದಿದ್ದೆ ಅದಿಕ್ಕೆನಾರ ಬಿಗ್ ಬಂದೈತ ಇದು ಏನು ಎತ್ತ ಇಲ್ಲ ಇಲ್ಲ ಅದಕ್ಕೇ ಏನ್ ಪ್ರಾಬ್ಲಮ್ ಆಗಿರಲ್ಲ ಬೈಕಾಗ್ ಬಿದ್ದಿರದುಕ್ಕು ಅದಕ್ಕೂ ಸಂಬಂಧನೇ ಇರಲ್ಲ.
ಹ್ಮ್
ಹ್ಮ್ ಇದು ಅವಾಗವಾಗ ಮಾತ್ರ ಬತ್ತೈತೆ. ಕೈ ನೋವ್ ಅಂದಿದುಕ್ಕೆ ವೈಟ್ ಏನಾದ್ರೂ ಲಾಸ್ ಆಗಿದಯ ಅಂದ ಇಲ್ಲ ಚೆಕ್ ಮಾಡ್ಕೊಂಡಿಲ್ಲ ಅಂತ ಅಂದೆ
ವೈಟ್ ಲಾಸ್ ಆಗೈತೆ ಅಂದಕ್ಕೆ
ಆ
ಆಗೈತೆ ಅನ್ಬೇಕ್ ನೀನು.
ಅ
ಆಾ
ಏ ಚೆಕ್ ಮಾಡಿಲ್ಲದ್ ಏನ್ ಹೇಳ್ತಯಾ
ಹಾ
ಚೆಕ್ ಮಾಡ್ಕೊಂಡಿಲ್ಲ ಬರುೋ ಅಂತಂದೆ ಆ ಆಯ್ತು ಚೆಕ್ ಮಾಡ್ಕ ವೈಟ್ ಲಸ್ು ಮತ್ತೆ ಇದು ಬ್ಲಡ್ ಟೆಸ್ಟ್ ಮಾಡ್ಸು ಆ ಆಮೇಲೆ ನೆಕ್ಸ್ಟ್ ಮುಂದಿಂದ ನೋಡ್ಕೊಕ್ ಆಾಗತ್ತೆ ಅಂತ
ನಿಮ್ಮ್ ಅಕ್ಕಾರ್ ಬಂದ್ರ ನಾಯಕ್ನೆಟ್ನಿಗೆ ಹೋದರು
ಹಾ ಾದ್ರೆ ಫೋನ್ ಮಾಡ್ತೀನಿ ಆಮೇಲೆ ತಾತ ಐತೆ ಆಮೇಲೆ ಮಾಡ್ತೀನಿ ಅಂತ ಅ ಗಟ್ ಮಾಡಿದ್ಲು ಮಾಡಿಲ್ಲ ಏನಿಲ್ಲ.
ಯಾರ್ ನಿಮತತನ
ಹ್ಮ್ ಲಚಾರ ಜನ ಕರ್ಕೊಂಡ ಹೋಗಿದ್ರಂತ ಅಷ್ಟೇನ್ೇನ್ ಹೇಳೇಲಿಲ್ಲ ಅವನು
ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ಸ್ರಿ
ಹ್ಮ ಮಹಾರಾಷ್ಟ್ರ ಮತ್ತ ನತ್
ಯಾವ ಬ್ರಾಂಚ್ ಅೋ ಚರನ್ವು
ಆಾನೋ ಸಿ ಎಸ್ ಡಿ
ಎ ಎ ಕಜಲ್ಲ ಎ ಸಿ ಎ ಸಿ ಕಾಲೇಜ್ ಅಂದ್ರಲ್ಲ
ಹಓ ಹಓ ಅದೇ ಕದೇಶ ಆ ಮನೆಗ್ ಬಂತಂತವ್ರ ಮನೆಗೆ ಬಿಡ್ಬೇಕು ಎನ್ನೋ ಗೊತ್ತಿಲ್ಲ ಶುಕ್ರವಾರ ಒಂದಿನ ರಜಾಕೆ ಶನಿವಾರ ಒಬ್ಬನ ರಜಾ ಐತಲ್ಲ ವಾ ಊರಿಗೆ ಅಂತಂದ್ರು ಗುರುವಾರ ಬತೀಿನಿ ನಾನು ಅಂತಂದ ತಪ್ಪಾಜಿ ನೋಡೋಣ ಅ ಬಾ ನೀನು ಅಂತಂದ
ಹೋಗ ಬನ್ನಿ
ನೋಡದು ಅವಾಗ ಹೆಂಗ್ ಆಗುತ್ತು ಹಂಗೆ ಬದ ಕಂಡ್ರ್ರಸಗ
ಒಂದ್ೆರಡು ಪ್ರೋಗ್ರಾಮ್ ಓದಿದ್ದೀವಿ ಬೆಳಿಗ್ಗೆ ಒಂದ್ೆರಡು ಓದ್ಬೇಕು
ಹ್ಮ್
ಹಾ
ಹೂ ಅಂದ
ಹಾ
ಊಟ
ಹಣಾಯತ ನೀಿಮದು
ಹ್ಮ್ ಆಯ್ತು ಏನ್ ಮಾಡಿದ್ದ
ಹ ಬಿಸಿಬಣೆ ಭಾತು ಚಪಾತಿ
ಇಷ್ಟತ್ ನ ಕೊಟ್ಟಿದ್ರಫೀಸರ್ ಬತು
ಹಾ
ಹ್ಮ್ ಖಾರ ಇರುತ್ತಾ ಸೈಡ್ಸಗೆೆ
ಹ ಸೈನ್ಸ್ ಕಾರ್ಯಕರ್ತಾರೆ
ಹ್ಮ್ ಎಷ್ಟ್ ಬೇಕಾರ್ ಹಕಬೋದೇನ
ಹ್ಮ್ ಒಂದೊಂದ್ಸತಿ ಒಂದೊಂದ್ ತರ ಬಡ್ಸರ್ ಇದ್ರೆ ಎಷ್ಟ್ ಅವರು ಇಷ್ಟ ಆಗ್ತಾರ ಅಷ್ಟೇ ನಕ್ಕಿಗ ಹಾಕಸ್ಕೋಬೇಕಿಲ್ಲ ಅಂದ್ರೆ ನಾವ್ ಎಷ್ಟ್ ಬೇಕೋ ಅಷ್ಟ್ ಹಾಕೋಬೋದು
ಹ್ಮ್ ನೋಡ್ರಿ ನೀವ್ ಊಟ ಎಲ್ಲ ಚೆನ್ನಾಗಿರುತ್ತ ಅಲ್ಲಿ
ಹಾ ಚೆನ್ನಾಗಿರುತ್ತೆ
ಹ್ಮ್ ಯ ಹ ಮತ್ತೇನ್ ಸಮಾಚಾರ
ಮತ್ತೆನಿಲ್ಲ ಹೇಳ್ಬೇಕು.
ಬತ್ತಿನಿ ಅಂದರ್ ಬರ್ಲೆ ಇಲ್ಲಪ್ಪ
ಸಮಾಚಾರ ಇಲ್ಲ.